ಹಲೋ ಮಾಡ್ತಿದ್ದೀರಾ
ಏನಿಲ್ಲಾ ಅಕ್ಕ ಸುಮ್ನೆ ಕೂತಿದೆ ನೀವು
ನಾ ಏನಿಲ್ಲ ಸುಮ್ಮ್ನೆ ಹಂಗ ಇದ್ದೆ ತಿಂದು ಈಗ್ಲೆೇ ಕುತ್ಕೊಂಡಿದ್ದೆ ಊಟ ಮಾಡಿ ನೊಂಡಿದ್ದೆ ನೀನು ತಿಂದ
ಹಾ ನಂದು ಆಯ್ತು ಅವಾಗ್ಲೇ
ಹೂ ಅಮ್ಮವರೆಲ್ಲಾ ಏನ್ ಮಾಡ್ತಿದಿದ್ದಾರೆ
ಅಮ್ಮ ಅವರು ಹೊರಗಡೆ ಹೋದ್ರು
ಹ
ಹ್ಮ ಅಪ್ಪನು ಗದ್ದೆ ಹತ್ರ ಹೋಗವ್ರೆ
ಹ್ಮ
ಹ್ಮ್
ಹ್ಮ್ ಮತ್ತೆ ನಾನಂಗ ಇದ್ದೆ ಸುಮ್ನೆ ಕುತ್ಕೊಂಡು ತಿಂದು ಇವಾಗ್ಲೇ ಸ್ವಲ್ಪ ಕೆಲ್ಸ ಐತೆ ಮಾಡೋದು ತಿಿಂದ್ಬಿಟ್ಟ ಮತ್ೆ ಮಾಡಕೊಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಂಗ ಏ ಕುತ್ಕೊಂಡಿದೆ
ಹ್ಮ್ ಸುಮ್ನೆ ಕೂತಿದ್ರೆ ಸಮಯ ಬಗು ಹೊಟ್ಟೆ ಹೋಗುತ್ತೆ ಅಲ್ವಾ
ಹೌದು ಏನ್ ಎಷ್ಟು ಬೇಗ ಹೋಗ್ಬಿಡತ್ತು ಹ
ಹಇವತ್ತಾಗ್ಲೆ ಅರ್ಧ ದಿನಾನೇ ಮುಗ್ದೋಗ್ಬಿಡ್ತು
ಹೌದು
ಹ ಹೌದು
ಏನ್ ತಿಂದೆ
ನಾನು ಉಪ್ಸಾರು ಮತ್ತೆ ಅನ್ನ
ಹೌದಾ
ಹ ನೀವೇನ್ ತಿಂದ್ರಿ
ನಾನು ಚಿತ್ರಾನ್ನ ತಿಂದೆ
ಹೂ
ಹೂ
ನಿಮ್ದು ವಸತಿ ನಿಲಯದ
ಹೌದೌದು
ಚಿತ್ರನ ಜೊತೆ ಏನು ಕೊಡಲ್ವಾ
ಅಯ್ಯೋ ಏನು ಕೊಡಲ್ಲ ಚತ್ರದ ಜೊತೆ ನಾವು ಮನೆಯಿಂದ ಅದೇ ಮೊನ್ನೆ ಅಮ್ಮ ಉಪ್ಪಿನಕಾಯಿ ಮಾಡ್ಕೊಟ್ರಲ್ವಾ
ಹಾ
ಅದೇ ತಿಂದು
ಹಾ ಮೊಸರು ಏನು ಹಾಕೊಡಲ್ವಾ ಮೊಸರು ಚಿಟ್ನಿ
ಏನು ಹಾಕೊಡಲ್ಲ ಅವ್ರು ಬರೀ ಚಿತ್ರಾನ್ನ ಹಾಕ್ತಾರ ಅಷ್ಟೇ ಅದು ಅದು ಏನ್ ಚೆನ್ನಾಗ್ ಮಾಡಲ್ಲ ಅವ್ರು
ಹ ಅವ್ರಿಗೆ ಅದೇ ಮಾಡಕ್ ಕಷ್ಟ ಅನ್ಸುತ್ತೆ ನಾನು ಒಂದ್ಸಲ ವಸತಿನಿಲಯ ಲ್ಲಿದ್ದೆ
ಹೌದಾ
ಹಾ
ಹೆಂಗಿತ್ತು ನಿಮ್ದು
ಅಪ್ಪಾ ತುಂಬಾ ಕಷ್ಟ
ಕಷ್ಟ ಅಂತಯ ಅಷ್ಟು ಕಷ್ಟ ಇರುತ್ತೆ
ಹೂ ಅವ್ರಂತೂ ಅಡ್ಗೆ ಮಾಡಕ ಏನ್ ಆಳ್ತಾರೆ
ಏನ್ ಮಾಡಕ್ಕ ಆಗಲ್ಲ ಎಲ್ಲ ಇನ್ನು ಸಹಿಸ್ಕೊಂಡ್ ಹೋಗ್ಬೇಕಲ್ವಾ ಇನ್ನ ನಾವು ಮುಂದೆ ಹೋಗ್ಬೇಕಂದ್ರೆ ಏನೋ ಓದಕಂತ ಬಂದಿರ್ತೀವ ಅಷ್ಟು ದೂರದಿಂದ
ಮತ್ತೆ ನೀರಿನ ಸಮಸ್ಯೆ ಇರ್ತದೆ
ಅಯ್ಯೋ ನೀರಿನ ಸಮಸ್ಯೆ ಅಂತಯ ಅಬ್ಬಾ ವಸತಿ ನಿಲಯಗಳಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇರುತ್ತಲ್ವಾ
ಹೌದು ಬಿಸಿ ನೀರು ತಣ್ಣೀರು
ಜಾಸ್ತಿ ನೀರಿನ ಸಮಸ್ಯೆ ಇಲ್ಲಿ ಅದ ಏನೋ ಗೊತ್ತಿಲ್ಲಪ್ಪಾ
ಹಾ ಹೌದು ಎಷ್ಟೇ ನೀರ ಇದ್ರೂ ವಸತಿ ನಿಲದಲ್ಲಿ ಮಾತ್ರ ನೀರಿರಲ್ಲ
ತುಂಬಾ ನೀರಿನ ಸಮಸ್ಯೆ ಜಾಸ್ತಿ ಕಡೆ ಅದೇನು
ಹ ಬೇಜಾರಾಗಬಿಡುತ್ತೆ.
ಹ್ಮ್ ಹೌದು ನೋಡು.
ಹ್ಮ ಗೆಳತಿರ್ಲಿಲ್ಲ ಅಂದ್ರೆ ಇನ್ನುೂ ಬೇಜಾರಾಗ್ಬಿಡುತ್ತೆ.
ಹೌದೌದು. ಇರಕ್ಕೆೆ ಆಗಲ್ಲ ನೋಡು ನಮ್ಗೆ.
ಹ್ಮ ಅವ್ರ ಇದ್ರೆ ಏನಾದ್ರರು ಮಾಡ್ಬೋದು.
ಹ್ಮ್ ಮತ್ತೆ ಏನ್ ಸಮಾಚಾರ.
ಮತ್ತೆ ಏನಿಲ್ಲ. ನಿಮ್ ಕಡೆ ಹಬ್ಬಾ ಏನೋ ಮಾಡ್ತಿೀರಿ. ಹಾ ಆರಾಮಿದಾರೆ. ಇವಾಗ ಯಾವ್ದು ಹಬ್ಬ ಇಲ್ವಾ ನಿಮ್ಮೂರ್ ಕಡೆ.
ಯಾದೂ ಇಲ್ಲ ಇವಾಗ ಸದ್ಯಕ್ಕೆ ಮೊನ್ನೆನೆೇ ಮುಗೀತು ಜಾತ್ರೆ.
ಹಾ
ಇವಾಗ ಯಾಾವದ ಇಲ್ಲ.
ಹ್ಮ್ ಹ್ಮ್ ನಿಮ್ಗೆ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ.
ನನಗ ಅಡ್ಗೆ ಮಾಡದ ಬರಲ್ಲ ಜಾಸ್ತಿ ಮ್ಯಾಗಿ ಮಾಡ್ತೀನಿ ಚೆನ್ನಾಗಿ.
ಹ ಹೌದಾ ಮ್ಯಾಗಿಲಿ ಒಂದೇ ತರಾನ ಮಾಡದು.
ಹ್ಮ್ ನಿಮಗೆ ಬರುತ್ತಾ ಅಡ್ಗೆ ಮಾಡದು ನಿಂಗೆ.
ನನ್ಗೂ ಅಷ್ಟೊಂದ ಏನ್ ಮಾಡಲ್ಲ ಬರಲ್ಲ.
ಹ್ಮ
ಅಂದ್ರೆ ಸುಮಾರಾಗಿ ಬರುತ್ತ ಅಷ್ಟೆ.
ಹೊ ಹೌದಾ. ಮತ್ತೆ ಇನ್ನ ಕಾಲೇಜ್.
ಕಾಲೇಜು ಇವಾಗ ರಜಾ ಇದೆ ಒಂದ್ ಎರಡು ದಿನ ಹ್ಮ್ ಆಮೇಲೆ ಮತ್ತೆ ಹೋಗ್ಬೇಕು.
ಹ್ಮ್ ಹ್ಮ್
ಅದೇ ಕಾಲೇಜು ಅದೇ ಎಲ್ಲಾ ಮುಖ.
ಏನ್ ಮಾಡಕ್ ಆಗಲ್ಲ ನಮ್ದು ಜೀವ್ನ ಅಷ್ಟೇ. ಇದು ವಿದ್ಯಾರ್ಥಿ. ಗಳಾಗಿ ಮುಟ್ಬಿಟ್ಟಿದ್ದೀವಿ. ಹ ಮಾಡ್ಬೇಕಲ್ಲ.
ಹ ಹೌದು ಏನು ಮಾಡಕ್ ಗಲ್ಲ.
ಹ್ಮ್ಮ ಮತ್ತೆ.
ಹೋದ್ ಮುಗಿಯ್ದನಕ ಮಾಡ್ಬೇಕು.
ಮುಗಿದ್ರೆ ಒಂದು ತಂಟೆ ಓದಿಲ್ಲ ಅಂದ್ರೆ ಒಂದ್ ತಂಟೆ ಹೋಗಮ್ಮ.
ಹಾ ಆ ಹೌದು ಅದು ನಿಜನೇ. ಓದ್ಬೇಕಿದ್ರೆ ಒಂಥರ ಅನ್ಸ್ತಿರುತ್ತೆ ಹ್ಮ. ಹ್ಮ್
ವಿದ್ಯಾರ್ಥಿಗಳು ಜೀವನ ಅಷ್ಟೇ ಬಿಡು ಇನ್ನ ಏನ್ ಮಾಡಕ್ ಆಗಲ್ಲ ನಮ್ಗೆ. ಹೌದು. ಮತ್ತೆ ಇನ್ನೇನ್ ಸುಮಾಚ್ ಚರ. ಏನ್ ಇಟ್ಟಿದೀರಾ ಇದು ಹೊಲ್ ದೆಲ್ಲಿ
ಗದ್ದಲಿ ಭತ ರಾ ಗಿ.
ಇಟ್ಟೀರಾ ಇವಾಗ ಯಹಾ ಇವಾಗ್ ಯಾವುದು ಇಲ್ಲ.
ಹ್ಮ ಇವಾಗ ರೇಷ್ಮೆ ಬೆಳಿತೀವಿ. ಹಾ ಅಷ್ಟೇ ಇವಾಗ ರೇಷ್ಮೆನೀವ ಯ್ಯಾಕ್ ಯಾಕಂದ್ರೆ ನೀರ್ ಇಲ್ವಲ್ಲ ಅದಕ್ಕೆ ಭತ್ತ ಬೆಳದಿಲ್ಲ. ಹ್ಮ್
ಮತ್ತೆ ಇನ್ನ ಏನ್ ಸಮಾಚಾರ.
ಏನು ಇಲ್ಲಾ ಅಕ್ಕಾ.
ಹ್ಮ್ ಮತ್ತ್ ಇನ್ನಯೇನು. ಮೂವಿ ಸಿನಿಮಾ ಏನಾದ್ರು ನೋಡೋದು.
ಅಷ್ಟೊಂದೇನ್ ಅಭ್ಯಾಸ ಇಲ್ಲ.
ಹೌದಾ.
ಹಾ ನಿಮಗೆ
ನಾನ್ ನೋಡ್ತೀನಪ್ಪಾ ಮೂವೀ ಜಾಸ್ತಿ ಸಿನಿಮಾಸ್ ಜಾಸ್ತಿ ನೋಡ್ತೀನಿ ನನ್ ನಾ ನ ಖಾಲಿ ಟೈಮ್ ಅಲ್ಲಿ ಎಲ್ಲಾ ಜಾಸ್ತಿ ನಾನು ಸಿನಿಮಾಗಳೇ ನೋಡೋದು ಸಿನಿಮಾಗಳು ವೆಬ್ ಸೀರೀಸ್ ನೋಡ್ತನಿ.
ಹಓ ನಿಮ್ಗೆ ಯಾವ್ದ ಇಷ್ಟ.
ನನ್ಗೆ ಸಿನಿಮಾ ಹ್ಮ್ ಎಲ್ಲಾ ನೋಡ್ತೀನಿ ಯಾವ್ದು ಹೊಸ್ದಾಗಿರಿ ಬಂದಿದ್ಯೋ ಅವೆಲ್ಲ ನೋಡ್ಬಿಡ್ತೀನಿ ನಾನು.
ಹ್ಮ ಹಗೆ ಹಾಗಾದ್ರೆ ಯಾವ್ ನಟ ಇಷ್ಟ.
ನನ್ ನನ್ಗೆ ಯಶ್ ಇಷ್ಟ.
ಓ ಯಶ್. ಹ ಹಾಗಂಗಾದ್ರೆ ಕೆ ಜಿ ಎಫ್ ಅಂತೂ ಅ ಜಾಸ್ತಿ ಸಲೇ ನೋಡಿರ್ತೀರಾ
ಹೌದೌದು ನನಗೆ ಜಾಸ್ತಿ ರಾಜ ಹುಲಿ ಇಷ್ಟ.
ಹ್ಮ
ರಾಜ ಹುಲಿ ಆದ್ಮೇಲೆ ಮತ್ತೆ ಇದು ಅಹ ಗೂಗ್ಲಿ ಇಷ್ಟ ಗೂಗ್ಲಿ ಸಕತ್ತಾಆಗೈತೆದೆ ಮೂವಿ ಅಂತೂ. ಅ ಬೇರೆ ಮಾತ್. ಅತ್ತ ಇಲ್ಲ
ಹಾ
ಗೂಗ್ಲ್ ಇಷ್ಟ ಎಲ್ಲ ಎಲ್ಲಾ ಇಷ್ಟೇ ನನಗೆ ಎಲ್ಲೆ ನೋಡುತ್ತೇನೆ ಕಿರಾತಕ
ಕಿರತಕಾರ ಜಾಸ್ತಿ ನಾನು ಎಷ್ಟೊಂತೆಲ್ಲ ನೋಡಿದೀನಿ ಅನ್ನ
ಹ್ಮ್ ಚೆನ್ನಾಗಿದ್ದಾವೆ ಆ ಮೂವೀಸ್ ಎಲ್ಲ
ಹ್ಮ
ಮತ್ತೆ ಇನ್ನೇನು
ಮತ್ತೆ ಏನ ಇಲ್ಲ ಅಕ್ಕ
ಏನ್ನ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೋಗ್ಬಿಡ್ ಬರೋದು ಭೇಟಿಿಯಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋದು ಬೇ ರಜಾ ಆಯ್ತಲ್ವಾ
ಹಾ ಹಯ್ತೀನೆಿ ಹೋಗಿದ್ದೆ
ಹೌದಾ
ಹಾ ನಾವು ಕೆಲವು ದೇವಸ್ಥಾನಗಳು ಹೋಗಿವೆ
ಹೌದಾ
ಹ್ಮ ಹ್ಮ್ ಆಮೇಲೆ ಸುಮ್ಮು ಹಂಗೆ ತಿರ್ಗಾಡ್ಕೊಂಡು ಬಂದಿದು ಹ್ಮ್
ಮತ್ತೆ ಏನೂ ಸಮಾಚಾರ
ಹಾ ಏನಿಲ್ಲಾ ಅಕ್ಕ
ಏನಾದ್ರೂ ಎಳ್ಳು
ಹ ಏನ್ ಹೇಳದು ಹ್ಮ್ ನಿಮ್ದು ಎಲ್ಲಾ ನೀವು ಭತ್ತ ಏನು ಬೆಳೆಲ್ಲ ಅನ್ಸುತ್ತ ಅಲ್ವಾ
ನಾವು ನಮ್ ಕಡೆ ಬತ್ತ ಎಲ್ಲ ಬೆಳಿಯಲ್ಲ. ಇದು. ಹ್ಮ್ ಟೊಮೊಟೊ ಜಾಸ್ತಿ ಬೆಳಿಯೋದ್ ನಾವು
ಹ್ಮ ನಿಮ್ ಕಡೆ ಆಳ್ಗಳೆಲ್ಲಾ ಬತ್ತಾರ
ಹ್ಮ್ ಬರ್ತಾರೆ ಬರ್ತಾರೆ
ಹ
ಒಂದೊಂದ್ಸರಿ ನಾವೇ ಆಳ್ಗಳ ಆಗ್ಬಿಟ್ಟಿರ್ತೀವಿ ಅದು ಅಲ್ಲಿಗ್ಲಲ್ಲಿ ಇರೋದೇ ಅಲ್ವಾ
ಹ್ಮ್ ಹೌದು
ಎಲ್ಲಾ ಕೆ ಓ ಓ ಗದ್ದೆಲ್ಲ ಕೆಲ್ಸ ಎಲ್ಲ ಮಾಡ್ತಯಾ
ಎಲ್ಲಾ ಮಾಡಲ್ಲ ಕೆಲವು ಮಾತ್ರ
ಹೌದಾ ಹ್ಮ್ ಹ್ಮ್ ಮತ್ತೆ
ಮತ್ತೆ ಏನು ಇಲ್ಲ ಅಕ್ಕ ನೀವು ಕೆಲ್ಸ ಮಾಡ್ತೀರಾ
ಹ್ಮ್ ಮಾಡ್ತೀವಿನ್ ಮಾಡ್ಬೇಕಲ್ವಾ ನಮ್ದು ಅಲ್ಲಿ ಅಲ್ವಾ.
ಹ್ಮ್ ಹೂವು ಎಲ್ಲಾ ನೀವೇ ಕೀಳಧೂ. ಹೂವು ಎಲ್ಲ ನೀವೇ ಕೀಳೋದು.
ಹ್ಮ್ ನಾವೇ ಮಾಡ್ಬಿಡ್ತಿೀವಿ. ಎಲ್ಲಾ ಸುಮ್ನೆ ಒಬ್ಬಾಳ್ದು ದುಡ್ಡು ಉಳಿಯುತ್ತಲ್ವಾ ಅಂತ ಹೇಳ್ಬಿಟ್ಟು.
ಹಾ.
ಮಾಡೋದಷ್ಟೇ.
ಹಓ ಏನುೂ ಆಗಲ್ಲ ಮಾಡಿ.
ಹ್ಮ್.
ಹ್ಮ್.
ಮತ್ತೆ ಇನ್ನೇನೂ ಸಮಾಚಾರ.
ಏನು ಇಲ್ಲ್ ಅಕ್ಕ.
ಹ್ಮ್.
ಹ ಒಂದ್ಸಲ ಬನ್ನಿ ಮನೆ ಕಡೆ ಎಲ್ಲ.
ಹ್ಮ್ ಬರೋಣ ಬರೋಣ ಬರ್ತೀನ್ ಬಿಡ.
ಹಾ. ಯ ಯಾವಾಗು ಹಿಂಗೆ ಅಂತೀರಾ ಬರೋದೇ ಇಲ್ಲ.
ಬರ್ತೀನಿ ಇದೆ ಸಮಯ ಸಿಗ್ತಾ ಇಲ್ಲ ಬರೋದಕ್ಕಷ್ಟೇ. ನ ಬರ್ತಿದ್ದೆ ಹ್ಮ ಪರೀಕ್ಷೆ ಮುಗುದ್ಮೇಲೆ ರಜೆ ಇರ್ಬೋದಲ್ಲ. ಹ್ಮ,
ಹ್ಮ್.
ಮತ್ತೆ ಇನ್ನೇನು ಸಮಾಚಾರ.
ಹಾ ಏನಿಲ್ಲ ಅಕ್ಕ.
ಯಾವ್ದಾದ್ರು ಸಿನಿಮಾ ನೋಡು. ನಾನು ಯಾವ್ದಾದ್ರು ಸಿನ್ಮಾ ನೋಡ್ತೀನಿ. ಬಾಗ ಒಂದು.
ಹ ಆಯ್ತು ಯಾವ್ದಾದ್ರರು ಇವಾಗ ಹೊಸತಾಗ್ಬ ಬಿಟ್ಟಿದ್ರೆ ನೋಡನಾ.
ಹ್ಮ್ ನೋಡು. ಸುಮ್ನೆ ಇದು ಬೌ ಆಗುತ್ತಲ ಬೇಜಾರ್ ಆಗುತ್ತಲ. ಸಲ್ವ ಹಬಲ
ಹಾ ಇವ ಮೂಡಿ
ಹ್ಮ್ ನೋಡು. ಮತ್ತೆ ಕಾಲೇಜು ಶುರು ಆದ್ಮೇಲೆ ಏನು ನೋಡಕ್ ಆಗಲ್ಲಲ್ಲ. ಇವಾಗ ನೋಡು
ಹ್ಮ್ ಅದೇ ಇವಾಗ್ ನೋಡ್ಸತನಿ. ಸರಿ ಆಯ್ತು. ಹಾ ಸರಿ ಆಯ್ತು. ಹಾ.